ಹಲೋ ನಿಮ್ಮ ಏನ್್ಸ್ನ ಏನ್ ಸೇರ್
ಏನ್ ಮಾಡ್ತಿ ಏನ್ ಮಾಡ್ತಿದ್ದೀರಾ
ನಾವು ಸು್ಮೇರಿ
ಹ
ಅಡಗೆ ಮಾಡಿದ್ದೀವಿ ಅಡಿಗೆ ಬದನೆಕಾಯಿ ಸಾರು ಅನ್ನ ಪಪ್ಪು ರತ್ತಿ
ಹಾ
ಇವೆಲ್ಲಾ ಮಾಡಿದೀವಿ
ಟಿಫನ್ ಏನ್ ಮಾಡಿಲ್ಲಾ ಇನ್ನು ಮಾರ್ನಿಂಗ್ ಅಲ್ಲಿ ಇವಾಗ
ಅವು ಮದ್ದನ್ ಊಟಕ್ಕ ಟಿಫನ್ ಇಡ್ಲಿ
ಅದೇ ಇವಾಗ ಏನ್ ಮಾಡಿದ್ದೀರಾ ಅಂತ ಕೇಳಿ
ಇವಾಗ ಇಡ್ಲಿ ಚಟ್ನಿ ವಡೆ.
ಹಾ.
ಅವೆಲ್ಲ ಮಾಡಿದ್ವಿ ಊಟ ಆದ ನಿಮ್ಮ ಟಿಫನ್ ಆಯ್ತಾ!
ಜನ ಇರೋ ನೀ ಮನೆಯಲ್ಲಿ
ನಾವ್ ಆರ್ ಜನ ಇಬ್ರು ಗಂಡ್ಮಕ್ಳು ಇಬ್ಬರು ಹೆಂಡ್ಮಕ್ಕಳು ಇಬ್ರು ಹೆಣ್ಮಕ್ಳು. ನಾವು ಇಬ್ರು ನಾವ್ ಗಂಡ ಆರು ಜನ.
ಹೌದ ನೀವ್
ಹೌದು.
ನೀವ್ ಹ--ಫ ಏನಂದು ಕೆಲ್ಸ ಮಾಡ್ತೀರಾ?
ಹಸು ಆಯ್ತೆ ಏನ್ ಕೆಲ್ಸಿಲ್ಲ. ಅಡಗೆ ಮಾಡೋದು ಊಟ ತಿನ್ಸೋದು ಎಲ್ಲರ ಒಡಗಡೆ ದ್ತಾರ ನಮ್ಮ ಕೆಲಸ ಮಾಡ್ತ ನನಗೆ
ಏನ್ ಮಾಡ್ತಾರ ನಿಮ್ಮ ಮಕ್ಳು.
ಅವ್ರೆಲ್ಲಾ ಓದಿದಾರ. ಒಬ್ಬತ್ತ ಎಮ್ ಸಿ ಎ ಮಾಡಿದ್ದಾನ. ಬಿಟೆಕ್ ಮ--ನ
ಒಬ್ಬ ಡಿಗ್ರಿ ಮಾಡಿ ಬೆಂಗ್ಳೂರಲ್ಲಿ ಜಾಬ್ ಮಾಡ್ತಿದಾರ. ಇನ್ನೊಬ್ ಮಗಳಿಗೆ ಮದುವೆ ಮಾಡಿದ್ದೀವಿ. ಆಕೆ ಹ
ಹೌದಾ!
ಮೂರು ಜನ ಮಕ್ಕಳು.
ಅಡಗೆ ಏನ ಬರುತ್ತೆ ನಿಮ್ಗೆ ಮಾ
ನಮಗೆ ಚಿಕನ್ನು ಮಟನು. ಗುಡ್ಡು ಕರಿ ಬೋಟ್ ಕರಿ ಆಮೇಲೆ ಗುಲಾಬ್ ಜಾಮು ಈತರ ಎಲ್ಲ ಮಾಡ್ತೀವಿ ಜೋಳ ಬೋಟ್ ಕರಿ ಫ ಬ ಕಾಯಿ ಬೆಳಗ್ಗೆ ಬೆಳ್ಳುಳ್ಳಿ ಹಸಿ ನ್ಕಾಯಿ ಕೊತ್ತಂಬರಿ ಟಮೊಟೆ. ಉಳಗಡ್ಡೆ. ಇವೆಲ್ಲಾ ಹಾಕಿ ಮಿಕ್ಸಿ ಹೊಡಿಬೇಕು ಮಿಕ್ಸಿ ಹೊಡದು ಆಮೇಲೆ ಹಚ್ಕೊಂಡು ಅದನ್ನ. ಫ್ರೈ ಮಾಡ್ಕ ಫ್ರೈ ಮಾಡ್ಕ. ಇತರ ಆಮೇಲೆ ಇದು ಟೇಸ್ಟ್ ಇರ್ತ್ತಲ್ಲ ಸಣ್ಣೆ ನ್ಕಾಯಿ ಟೇಸ್ಟ್ ಅದನ್ನ ಹಾಕ್ಬೇಕ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡು ಇವು ಬೋಟಿ ಬೇರೆ ಸಪ್ರೇಟ್ ಕುಚ್ಕೋಬೇಕ ಅದು. ಹಚ್ಕೊಂಡು ಅದ್ರಲ್ಲ ಹಾಕಿ ಫ್ರೈ ಮಾಡಿ ಬೇಸ್ ಸ್ಮೆಲ್ ಬರವರ್ಗ ಕೂದಿಸ್ಬೇಕ ಹ--ನಟ ಎಲ್ಲ ಹೋಗ. ಹಾ--ರೊಟ್ಟಿ ಮಾಡ್ಕಂದ್ರೆ ಚೂಪರು
ಹೌದಾ ನಿಮ ಕಡೆ ಏನ್ ಫೇಮಸ್ ಅಡಗೆ.
ನಮ್ ಕಡೆ ಫೇಮಸ್ ಏನಿಲ್ಲ ಎಲ್ಲಾ ಊಟ ಮಾಡ್ತೀವಿ. ಮಟನು ಫುಲ್ ಜಗ್ಗಿ. ಎಲ್ಲ ಊಟ ಮಾಡ್ತೀವಿ.
ಹಾ.
ಮಟ್ಟಾನ ವಾರದಾಗ ಮೂರ್ ಸಾಲ ನಾಲ್ಕು ಸಾಲ ಊಟ ಮಾಡ ಸ್ವೀಟ್ ಕಡಿಮೆ ಮೂರ್ನಾಾಲ್ಕು ಜನ ನಾರ್ವೆಜ್ ಊಟ ಹ
ಆಟೆ ಜಾಸ್ತಿ ತಿಂತೀರಾ ನೀವು
ಹಾ ಆಟ ಜಾಸ್ತಿ ಸ್ಪೀಡ್ ಕಡಿಮೆ
ಹ್ಮ
ನಮ್ಮ ಮಕ್ಳ ಅವರು ಬಂದಾಗ ಚಕ್ಲಿ ಕಾರ್ದ ಮಂಡಳು
ಹ
ಮಕ್ಕಳ ಮನೆಗೆ ಬಂದಾಗ ತಿಂಡಿಳ ಎಲ್ಲ ಮಾಡಿ ಅವ್ರಿಗೆಲ್ಲ ಊಟ ಮಾಡಸಿ ಅಲ್ಲಿಗೆ ತಂದುೋತಾರ ಮತ್ತ
ಹಾ ಹೌದಾ
ಹ್ಮ
ಇವಾಗ ಅವ್ರು ಓದ್ತಿದಾರ ಅದಿ ಮಕ್ಳು
ಎಲ್ಲ ಹೋದೆಲ್ಲ ಮುಗ್ದೈತಿ ಜಾಮ್ ಅಂತದ್ರ ಸದ್ಯಕ
ಹೌದಾ ನಿಮ್ ಹಸ್ಬೆಂಡ್ ಏನ್ ಮಾಡದು
ಅವರು ಕಾಂತಟ್ ಬಿಲ್ಡಿಂಗ್ ಕಾಣ್ತ ಕೆಲ್ಸ ಮಾಡ್ತಾರೆ ನೀವು ನೀವ ೇನ್ ಮಾಡ್ತದ್ರಿ
ನಾವು ಬೆಳಗ್ಗೆ ಎದ್ದು ಟಿಫಿನ್ ತಿಂದು ಕೆಲ್ಸ ಮಾಡಿ ಇವಾಗ ಆಫೀಸ್ ಹೋಗ್ತಿದೀವಿ
ಹ್ಮ್ ಏನ್ ವರ್ಕ್ ಮಾಡ್ತದ್ರಿ
ಹತ್ತು ನಾವು
ಹ್ಮ್
ಹಾ
ಯಾವ ಊರು ನಿಮ್ಮದು ಹ್ಮ
ನಮ್ದು ಬೆಂ್ಗಳೂರು
ಹ್ಮ್ ಹ್ಮ್ ಹೌದು ಟಿಫನ್ಗೆ ಏನ್ ಮಾಡಿದ್ರಿ ತಿಂಡಿ
ಹಡ ಹೇಳಿ
ತಿಂಡಿ ಏನ್ ಮಾಡ್ಕೊಂಡಿದ್ರಿ ಬೆಳಿಗ್ಗೆ
ದೋಸೆ ಮಾಡ್ಕಿದ್ವಿ ನಾವು
ಹ್ಮ್ ಹ್ಮ್
ದೋಸೆ ಮಾಡಿ ಚಟ್ನಿ ಮಾಡಿದ್ವಿ ಹಾ ತಿಂದು ನಾವಿಲ್ಲಿ ರೂಮ್ ಅಲ್ಲಿ ಇರೋದು ಬೆಂ್ಗಳೂರಲ್ಲಿ ಫ್ರೆಂಡ್ಸ್ ಎಲ್ಲ
ಹ್ಮ್
ಎಲ್ರೂ ಅಡಿ
ಹೌದಾ ಮತ್ತೆ ಏನ್ ಮದ್ದಹನ ನ್ ಫರ್ ಊಟ ಏನ್ ತಗೊಂಡೋಗಿದ್ರು ಾ ಹ ಇಲ್ಲಲ್ಲ
ಅ
ಮಧ್ಯಾಹ್ನ ತಿಂಡಿ ಏನ್ ತಗೊಂಡು ಹೋಗಿದ್ರಿ ಊಟಕ್ಕ
ಅ
ಹಲೋ
ಹ
ಹಲೋ ಹಾ ಇತ್ತಂತರಿ ಇಲ್ಲ ತಾಂಡ ಇಟ್ಟಂತಾರೆ ಎಲ್ಲ ಆಷ್ಟ ತಗಿಲ್ಲ
ಹ
ಹ
ಹಲೋ.
ಮದ್ಯಾಹ್ನ ಊಟ ಏನ್ ಮಾಡ್ತಾದ್ರಿ. ಹಲೋ. ಕೆಳಸ ವಾಲ್ಡ. ಹಲೋ.
ಹಲೋ.
ಏನ್ ಮಾಡ್ತಾರಿ.
ಹಲೋ ಕೇಳಿಸತಾ ಇದೀಯಾ ನಿಮಗೆ.
ಕೇಳಸತ ಇದೇ ಆಯ್ತಾ ಮದ್ಯಾಹ್ನ ಊಟಕ್ಕೆ ಏನ ತೊಂಡೋಗಿದ್ರಿ ಕ್ಯಾರ.
ಪುಳಿಯೋಗರೆ ತಗೊಂಡು ಬಂದಿದ್ದೀವಿ ಮದ್ಯಾಹ್ನ ಬಾಕ್ಸ.
ಹ್ಮ್ ಹ್ಮ್ ಹ್ಮ. ಹ್ಮ್.
ಏನ್ ಮಾಡ್ಕೋಬೇಕು.
ಮದ್ಯಾಹ್ನ ಕ ಮತ್ತೆ ಅದೇ ಎಲ್ಲಾ ಮಾಡಿದನ ಬೆಳಿಗ್ಗೆ ಅದನ್ನೇ ಊಟ ಮಾಡಕ. ಬದನಕಾಯಿ ಸಾರು ಅನ್ನ ಎಲ್ಲಾ. ಹೌದಾ.
ಹ್ಮ್ಮ್.
ಇ ಟವರ್ ಸಿಗ್ತಾ ಇಲ್ಲ ಮಳೆ ಬರ್ತಾ ಇದೆ.
ಅದೇ ನೀಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಮದ್ಯಾಹ್ನ ಕ ಏನ್ ಮಾಡ್ತೀರಿ ಬದನೇಕಾಯಿ ಪಲ್ಯ.
ಹ್ಮ ಸಾರು ಅನ್ನ ಮಾಡಿದ್ವಿ ಅದ ಮಧ್ಯಾಹ್ನ ಊಟ ಮಾಡ.
ಇವಾಗೆ ಮಾಡಿಟ್ಟಿದ್ದೀರಾ.
ಮಧ್ಯಾಹ್ನ ಕೂನು ಇವಾಗ ಮಾಡ್ತೀರಾ ಬೆಳಿಗ್ ಟಿಫನ್ನು ಇವಾಗೆ ಮಾಡ್ತೀರಾ.
ಎರಡು ಊಟ ಮಾಡಾಕೊಂಡು ಹೋಗ್ತಾರಾ ನಮ್ಮ ಯಜಮಾನರು ಅದೇ ಸ್ವಲ್ಪ. ಅವರು ಹೊರಗಡೆ ಹೋಗತಾರ ಸ್ವಲ್ಪ ಟಿಫನ್ ಸ್ವಲ್ಪ ಊಟ ಮಾಡ್ತಾರಂತ ಇವಾಗ ಮಾಡಿದ್ವಿ ಮತ್ತ ಮಧ್ಯಾಹ್ನ ಅದನ್ನೇ ಊಟ ಮಾಡ್ತೀವಿ.
ಹೌದಾ ಮಧ್ಯಾಹ್ನಕ್ ಬಾಕ್ಸ್ ಏನಿಲ್ವಾ ಮತ್ತ.
ಮನ್ ಮನೆಗಿ ಬಂದು ಊಟ ಮಾಡ್ತಾರೆ.
ಹ್ಮ ನೈಟ್ ದು ಇವ.
ಇಲಿಲ್ ಮತ್ತೆ ನೈಟ್ ಪ್ರಿಪೇರ್ ಆಗಬೇಕು.
ಹೌದ.
ಹ್ಮ್ಮ.
ಮತ್ತೆ ಇನ್ನೇನ್ ಸಮಾಚಾರ.
ನಮ್ಮೂರಲ್ಲಿ ಎಲ್ಲಾ ಹಬ್ಬ ಆದ್ವು.
ಹಾ ಇವಗ ಪೀರ್ಲಪ್ಪ ಆಯ್ತಲ್ಲ ಹೆಂಗ್ತ. ಚೆನ್ನಾಗ ಆಯ್ತಾ.
ಚೆನ್ನಾಗಯ್ತು ಅದು ಪಾನಕ ತರ. ಒಂದು ಮಡಿಕೆ ಇರ್ತತೆ ಅರಿವಿನಲ್ಲಿ ಪಾನಕ ಮಾಡ್ಕೊಂಡು. ಎಲ್ಲ ಪೂಜೆ ಮಾಡ್ಕೊಂಡು ಹೊತ್ಕೊಂಡು ಗುಡಿ ತನಕ ಹೋಗಿ. ಪೂಜೆ ಮಾಡ್ಕೊಂಡು ಮನೆಗೆ ಬತ್ತರ ಮತ್ತೆ ತಿರುದ. ದಿನ ಮಟನ್ ಮಾಡ್ತಾರೆ ಪಲಾವ್ ಮಾಡ್ತಾರೆ. ಎಲ್ಲರೂ ಬೇಶ ಎಂಜಾಯ್ ಮಾಡ್ತಾರ ಹಬ್ಬ.
ಹೌದಾ ಆಯ್ತಾ ಹಬ್ಬ ಇನ್ನುೂ ಇದ್ಯಾ.
ಹಬ್ಬ ಆಯ್ತು ಮತ್ತೆ ಇವಾಗ ಇದು ನಿನ್ನೆ ಒಂದ ಹಬ್ಬ ಆಯ್ತು. ನಿನ್ನೆ ಅವು ಎತ್ತುಗಳು ಇರ್ತಾವ. ಬಂಡಿ ಎಲ್ಲಾ ಬೇಸಾಯ ಮಾಡ್ತಿರ್ತಾರ.
ಹ್ಮ್
ಆ ಎತ್ತುಗಳಿ ಎಲ್ಲಾ ಕಲ ರ ಹೊಡ್ದದು ಕೊಂಬು ಎಲ್ಲಾ ಬೇಸ್ ಹೂವು ಕಟ್ಟಿ ಊರ್ ಏಲ್ಲ ಮೆರಣಿ ತರ ಮಾಡಿ
ಹ್ಮ
ಅದೆಲ್ಲ ಮಾಡಿದ್ದಾರೆ ನಿನ್ನೆಲ್ಲಾ ಹೋಳಗ್ ಮರ್ಕೊಂಡು ಊಟ ಮಾಡ್ವಿ
ಹಾ
ಮತ್ತೆ ಇನ್ನ ನೆಕ್ಸ್ಟ್ ಹದನೈದ ದಿವಸ ಆದ್ಮೇಲೆ ಮತ್ತೆ ಒಂದ್ ಹಬ್ಬ ಬರ್ತ್ತೆ
ಏನಬ್ಬ ಬರುತ್ತಾ
ಅದು ನೂರ ಒಂದು
ಹಾ
ಅರಿವು ಗಂಗಮ್ಮನ ಮಾಡ್ಕೊಂಡ್ ಬರ್ತಾರ ಎಲ್ಲಾ ಗುಡಿ ಹತ್ರ ಈಶ್ವವರ್ ಗುಡಿ ಅಂತ ಫೇಮಸ್ ಇಲ್ಲಿ ಗುಡಿ ಅದ್ರಲ್ಲಿ ದೇಶ ಪೂಜೆ ಮಾಡ್ಕೊಂಡ್ ಬರ್ತ ಆಥರ ಎಲ್ಲ ಹೋಗಿ ಎಲ್ಲ ಮನಗೊ ಒಬ್ಬರು ಕಳ್ಸ ತಗೊಂಡು
ಹ್ಮ್
ಮನಗೊಂದು ಅರಿವು ತಗೊಂಡು ವೈದ್ಯತೆ ಎತ್ತುಗಳು ಪೂನಾ ಅದೆಲ್ಲ ಮಾಡ್ಕೊಂಡು ಗಂಗೆ ಹ ಹೋಗಿ ಗಂಗಿ ತಂಬರ್ತಾನ ಊರವರಗೆ ಹೋಗಿ
ಹ್ಮ
ಬಂದು ಎಲ್ಲಾ ಪೂಜೆ ಮಾಡಿ
ಸರಿ ಸರಿ ಬಾಯ್ ಮತ್ತೆ
ಹೇ